ಹಲೋ ಕೇಳಸ್ತ ಇ್ತ ವಾಯ್ಸು
ಬಾಯ್ಸ್ ಕಡಸೆ ನಿಮ ಮಕ್ ನಿಮ ಇಬ್ರು ಮಕ್ಳದೇ ಜೋಸ್ ಅವಂಡ್ ಜೋಸ್ತಿ
ಟೆರಸ್ ಮ್ಯಾಕ್ ಹೋಗ್ತಾ ಇದ್ದೀನಿ
ಹ್ಮ್ ಏನಂತೆ ಊಟ ಹಾ ಹಾ ಹಾ
ಅದೇ ಊಟ ಆಯ್ತು ಅದು ಕಾಲ್ ಉಲ್ಟಾ ನಾನ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಇಲ್ಲ ನಾವ್ ಯಾರ ಕಾಲ್ ಮಾಡ್ತೀವಿ ಅವ್ರಿಗೆ ಮಾಡ್ಬೇಕಂತೆ ಬೇರೆ ಯಾರಿಗು ಮಾಡಂಗ ಇಲ್ವಂತ ಮತ್ತು ಇರಿೀ ಅವ್ರನ್ನ ಕೇಳಿ ನಾನ್ ನಿಮ್ಗೆ ಕಾಲ್ ಮಾಡ್ತೀನಿ ಅಲ್ಲಿ ಗಂಟೆ ಕಾಲ್ ಮಾಡಕ್ ಹೋಗ್ಬಿಡಿ ಇ ಏನ್ ರೂಲ್ಸ್ು ಎ ಮುಂದು ಹ
ಸೊ ಹಂಗೇನಿಲ್ಲ ಈಗ ಈಗ ನೀನು ಆ ಇದು ವಿಚಾರ ಮಾತಾಡೋದಾಗ ನಾವು ಮಾಡ್ಬೋದು ಅವರು ಮಾಡ್ಬೋದು ಹಾ ಹಂಗೆ ಇರೋದು
ನಾನು ಹದನೇ ಹಾ ನಾನು ಹದ್ನೇ ಹೇಳಿದೆೆ ನಾನು ನಿಮ್ಮಗೆ ಮಾಡ್ಬೋದು ಫೋನು ನೀವು ನಮಗೆ ಮಾಡ್ಬಹುದು ಅವ್ರ ಸ್ಪೆಸಿಫಿಕ್ ಾಗಿ ಅವ್ರಿಗೆ ಕಾಲ್ ಮಾಡ್ಬೇಕು ಅಂತ ಏನಿಲ್ಲ ಯಾರಿಗಾದ್ರೂ ಮಾಡ್ ಬಹದು ಅಂದ್ರೆ ಅದರಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಹ ಅಂತ ಅಂದ್ರೆ ಇಲ್ಲ ಇಲ್ಲ ನಾವು ಐ್ ಜನಕ್ ಕಾಲ್ ಮಾಡಿರ್ತಿೀವಲ್ಲ ಅವ್ರಿಗೆ ಐದ್ ಜನಕ್ ಮತ್ತ ಮತ್ತೆ ಮತ್ತೆ ಕಾಲ್ ಮಾಡ್ತಿರ್ಬೇಕು ಆಮೇಲೆ ನಾನ್ ನಿಮಗ್ ಕಾಲ್ ಮಾಡಿದ್ರೆ ನೀವು ನನಗೆ ವಾಪಸ್ ಕಾಲ್ ಮಾಡಂಗಿಲ್ಲ
ಹ
ಹ ಹಾ ನೀವ್ ವಾಪಸ್ ನನಗ್ ಕಲ್ ಮಾಡಂಗಿಲ್ಲ ನಾನೇ ನಿಮಗ್ ಮಾಡ್ತಿರ್ಬೇಕು ಅದಕ್ಕೆ ನನ್ಗ್ ಮಾಡ್ಬೇಡಿಿತಡ್ರಿ
ಏ ರಾಧಾಕೃಷ್ಣ ನಾನು ನಾನು ರಾಧಾ ಸರ್ ಮಾತಾಡದ್ವಲ್ಲ ಹ ಈಗ ನಾನು ರಧಾ ಸರ್ ಮಾತಾಡ್ರಪ್ಪಾ ರಾ ಸರ್ಗು ರಾ ಸರ್ಗು ಆಹ ಬಂತು ನನಗೂ ಬಂತಪ್ಪಾ ಛ
ಅದೇ ನಾನ ಹೇಳ್ತಾ ಇದ್ದೀನಿ ಇಲ್ಲ ಕಣಮ್ಮ ಹಂಗೆ ಹಿಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲ ಹ ತ್ ಅವ್ನತ್ರ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ನಾನು ನಿಮಗೆ ಕಾಲ್ ಮಾಡ್ತೀನಿ ವಾಪಸ್ಸು ಅಂತೂ ಅವ ತಾಯಿ ನಿನ ಕಾಲ್ ಮಾಡ ನೀನ್ ಕಾಲ್ ಮಾ
ಕೆಲ್ಸದೇನ್ ಮಾತಾಡ್ದೆ.
ಕೆಲ್ಸದ್ ಮಾತಾಡ್ದೆ ಆ ಏನ್ ಏನ್ ಡವ್ ಮಾಡ್ತಾರೆ ಅಂದ್ರೆ
ಅಪ್ಪ ಹೆವಿ ಡವ್ ಮಾಡುತ್ತ್ ಆ ಯಮ್ಮ.
ಹಾ ಏ ನಾನು ಏಳನೇ ತಾರೀಕು ಕಣೆ ಆರನೇ ತಾರೀಕು ಅಪ್ಲೈ ಮಾಡ್ದೆ. ಅದು ಸೆಂಡಾಯ್ತೋ ಇಲ್ಲೋ ನನ್ಗ್ ಗೊತ್ತೇ ಇಲ್ಲ ಹಾ ಹಾ ಹ ಕನ್ಫರ್ಮಾಗ್ ಗೊತ್ತಾಗ್ತಾ ಇಲ್ಲ ಹಂಗೆ ಹಿಂಗೆ ಅಂತು. ಅದು ಸಬ್ಮಿಟ್ ಕೊಟ್ಟ್ಮೇಲೆ ಥ್ಯಾಂಕ್ ಯು ಅಂತ ಬರ್ನಿಲ್ವಮ್ಮ ಅಂದ್ರೆ ಥಾಂಕ್ ಯು ಅಂತ ಬಂತು ಆದ್ರೆ ನಾ ಸರ್ಯಾಗಿ ಅಬ್ಸರ್ವ್ ಮಾಡ್ಲಿಲ್
ಹ್ಮ
ನೀವ್ ಮಾಡಿದೀರಾ ಅಂತು ನಾನ್ ಮಾಡಿಲ್ಲಾ ಅಂದೆ ಸುಮ್ನೆ.
ಹ್ಮ್ ಎಲ್ಲಾರೂ ಅಲ್ಲಾ ಇರ ಇರ ಎಲ್ಲಾರು ನೀವು ನಾಲಕ್ಕ್ ನಾಲ ಹೋದ್ಲಾಡುದ್ರ್ ಹೆಂಗಪ್ಪ
ಅದ್ಕೆ ನಾನ್ ಹೇಳ್ದೇ ನನ್ ಮಾಡಿ ಮಾಡಿದ್ದೀನಿ ಅಂತ ಲಾಸ್ಟಲ್ ಹಂಗಂದೆ ಮಾಡಿದ್ದೀನಿ ನಾನು ಅಂದೆ ನೀವ್ ಯಾರೆ ಮಾಡಿದೀರ ಅವದ್ಕೆ ಸುಮಾರು ಜನ ಮಾಡಿದ್ದಾರೆ ಹಳಬ್ರೆಲ್ಲಾ ಅಂದ್ರೆ ನಾನು ಸುಮ್ನೆ ಒನ್ ತಲೆಗ್ ಹುಳಬಿಟ್ಟೆ ನಾಕ್ ಪೊಸಿಷನ್ಗೆ ನಾನೂರ್ ಜನ ಅಪ್ಲೈ ಮಾಡಿದೀರಮ್ಮ ನಾನೂರು ಜನಕ್ಕ್ ಯಾರ್ಯಾರಿಗ್ ಕೊಡ್ತಾರೆ ಜಾಬು ತುಂಬಾ ಕಾಂಪಿಟೇಷನ್ ಇದೆ ನೋಡು ಅಂದೆ ಅವರು ನನಗ್ ಹುಳ ಬಿಡಕ್ ಬಂದ್ರೆ ನಾನ್ ಹುಳ ಬಿಡ್ಬೇಕ್ ತಾನೆ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ನಾನೂರ್ ಜನ ಅಪ್ಲೈ ಮಾಡವ್ರೆ ಅಂತ ಹೇಳಿದೀನಿ ಅಹ್ ಹ್ಮ್
ಒಳ್ಳೆ ಕೆಲ್ಸ ಸುಮ್ನಿರ್ ಅತ್ಲಗ್ ಇನ್ನ ಸತಿ ಇನ್ನೊಸತಿ ಫೋನ್ ಮಾಡ್ಬಾರ್ದ್ ಆ ಯಮ್ಮ.
ಹಾ ಬರೀ ಸುಳ್ಳು ಸುಳ್ಳು ಸುಳ್ಳು ಕಣಲೆ ಬರೀ ಸುಳ್ಳು.
ಆಯಮ್ಮ ಸುಳ್ ಹೇಳಲ್ಲ ಆಯಮ್ಮನ್ ಅನ್ಕೂಲ ನೋಡ್ಕಳತ್ ಅಷ್ಟೇನೆನೆ.
ಫಸ್ಟ್ ಆ ಯಮ್ಮನ್ ಅನುಕೂಲ ನೋಡ್ತಾರೆ ಆಮೇಲ್ ಬೆನಿಫಿಟ್ಸ್ ತಗೊಳಕ್ ನೋಡುತ್ತೆ ನಮ್ಮಿಂದ.
ನನ್ನಿಂದ ಅವ್ರಂದೆ ನನಗೇನು ಬೆನಿಫಿಟ್ಸ್ ಆಬಕ್ ಅಷ್ಟೇನೆ.
ಹಾ ಏನಾರ್ ಸಿಗುತ್ತೆ ಅಂದ್ರೆ ಮಾತ್ರ. ಇಲ್ಲ ಅಂದ್ರೆ ತಲೆ ಕೆಡಸ್ಕೊಳಕ್ ಹೋಗಲ್ಲ ಹಾ ಬರಿ ಒಂದು ನೋಡಪ್ಪ ಇದೊಂದ್ ಕಾಲಿಗೆ ಈ ಯಮ್ಮ ಬೆನಿಫಿಟ್ಸ್ ಹುಡುಕ್ತೈತೆ ಅಂದ್ರೆ ಇನ್ ಯಾವ ತರದಲ್ ತಿಂಕ್ ಮಾಡಿರ್ಬೇಕು ಲೆಕ್ಕ ಹಾಕು.
ಏಯ್ ಹೊ ಯ ಬರೀ ಇದು ಬಿಡಪ್ಪ.
ಹಾ
ಇದ್ ಬರೀ ಇದೆ ಬಿಡ್ ಆ ಯಮ್ಮ.
ಹ್ಮ್ ಕಷ್ಟ ಏನ್ ತಿಂಡಿ ತಿಂದೆ.
ತಿಂಡ ಯಾವೆಲ್ಲ ಕೇಳ್ತ ಗುರು ನಿಮ್ದು
ನಮ್ಮೂ ಮುದ್ದೆ ಅನ್ನ ಸಾಂಬಾರು ಮಾಡೋರ್ ಗುರುವೆ ತಿನ್ಬೇಕು ನಾನು ಬೆಳ್ ಬೆ ಮಾಡಿಲ್ಲ ಮಾಡ್ಬೇಕು ಬೆಳ ಬೆಳಿಗ್ಗೆಲ್ಲೇ ಮುದ್ದೆ ಅನ್ನ ಸಾರ್ ಅಂದ್ರೆ ಆಗಲ್ಲ ಕಣ ನನ್ಗೆ
ಹ್ಮ್ ಹ್ ಹ್
ತಿಂಡಿ ಇದ್ರೆ ಚಂದ.
ಹ್ಮ್ ಏನಪ್ಪಾ ನಾನ್ವೆಜ್ಜ.
ನಾನ್ವೆಜ್ ಏನಿಲ್ಲ ಮಾಡಿಲ್ಲ ಕಣೋ ನೋಡ್ಬೇಕು ಸಂಜೆ ಅಷ್ಟ್ರೋಳಗೆ.
ಅದ್ ಬೆಳ ಬೆಳಗ್ಗೆ ನಾನನ್ ಮಾಡದ್ದು
ದ್ದು ಬೆಳಿ ಬೆಳಗ್ಗೆ ಯಾವಾಗ್ಲೂ
ಹ್ಮ್ ಹ್ಮ್
ಇವತ್ತು ನೋಡೋಣ ಅನ್ಕೊಂಡ ಸುಮ್ಮನಿದ್ದೀವಿ ಹಾಂ
ಹ್ಮ್ ಅದೇ ಸ್ಕೂಲ್ ಶುರು ಆತ ಮಗಳದು
ಶುರುವಾಯ್ತು ಸ್ಕೂಲು ಯನೇ ಒಂದಂದು ವಾರ ಹದಿನೈದು ದಿನ ದುಡ್ಡು ಕಟ್ಬೇಕಣ ಒ ದುಡ್ಡು ಕಟ್ಟಿಲ್ಲ ಇನ್ನು
ಹದ
ಒಂದ ಬುಕ್ಕಿಗೆ ಒಂದು ಎಂಟು ಸಾವಿರ ಕಟ್ಟಿದ್ದೀನಿ
ಹ್ಮ್ ಹ್ಮ್
ನೀನು ಸ್ಕೂಲ್ ಫೀಸ್ ಒಂದು ಅರರುವತ್ತೇಳಳ್ತಾರ ಎಪ್ಪತ್ತೇಳೇಳ್ತಾರ
ಹ್ಮ್
ಕಟ್ ಕಟ್ಬೇಕು ಒಂದ ಒಂದ್ ಇಪ್ಪತ್ ಸಾವಿರನಾರ ಕಟ್ಬೇಕು ಈಗ ಅವಂದ ಈಗ್ಲೇ ಸೇರ್ ಜೂನ್ ಜೂನ್ ಸೇರ್ಸೋದು ಈಗ್ಲೇ ಯಾಕೆ
ಹೌದೇನು ಮಗೋ ನೀನ್ ಇಲ್ಲ ಯಾವಾಗ ಬ ಯಾವಾಗ ಬಂದ್ರಪ್ಪ ಊರಿಂದ
ಊರಿಂದ ಎಲ್ಲ ಬಂದ ಎಲ್ಲ ಒಂದ್ ಇಪ್ಪತ್ತ ದಿನ ಆಯ್ತು
ನಮ್ಮಾರ್ ಬಂದ್ರೇನು
ಹಾ ಬಂದವ್ರ ಅವ್ರು ನಾಳಗ್ ಹೋಗ್ತಾರೆ ಬಿಟ್ಟ ಕೊಡಕ್ಕೆೆ ಹ್ಮ ಅದದ ತಲೆನವಳಪ್ಪ ಹ್ಞ ಹೋಗ್ಬೇಕು ಇನ್ನಾನ್ ನಾವವು ನೆಕ್ಸ್ಟ್ ಸೋಮಾರು ರಜಾ ಹಾಕ್ಬೇಕು ಮದ್ವೆ ಐತೆ
ಹ್ಮ್
ಮದ್ ಗೆ ಇವತ್ ಕಾಂಫಾಪ್ ಮಾಡ್ಬಿಟ್ಟು ಹೆಂಗೀ ಸೋಮಾರ ರಜಾಕ ಅಂತ ಪ್ಲಾನ್ ಮಾಡಿ ರವಿಚಂದ್ರ ಬರ್ಲಿವಲ್ಲ
ಹ್ಮ್ ಹ್ಮ್ ಹ್ಮ್ ಬರ್ಲಿಲ್ವೇನ
ಬೇಡ ಬುಡ ತಗಿಂದ
ಹ್ಮ ಹ್ಮ ಹ್ಮ
ಹ್ಮ ಬೂಡತ್ತ ಸುಮ್ಮನೆ ಅ ಹೆಂಗಿದ್ರ ಸೊ ಹೆಂಗ್ರ ರಜಾ ಹಾಕದ್ ಹಾಕ್ಬೇಕು
ಹ್ಮ್
ಆದೆ ಇವತ್ ಮಾಡ್ಬಿಟ್ಟು ಯಾಕೆ ಹಕಕ್ ಹಬೇಕು ಮಾಮೂಲಿ ಒಂದ್ ರಜೆ ತಗೊಳೋದು ಅಲ್ವಾ
ಹೌದೌದ ಹೌದು
ಹ್ಮ್
ಗ ಕೆಲ್ಸ ಮಾಡ ತಾಗ ಕಾಂಬಾ ಏನ್ ಮಾಡಕ್ಗ
ಹ್ಮ ಮೂರ್ ಮದ್ುವವೆ ಅವೆ
ಹ್ಮ್ ಮೂರ್ ಮದ್ ವವೆ
ಹ ಭಾನುವಾರ ಭಾನುವಾರ ದಿನಾನ ಎರಡು ಮದುವೆ ಅವೆ ಸೋಮವಾರ ಒಂದ ಐತೆ
ಬಾ ಬ ರೂಪಿ ಅಂಗರ್ ಒ ಮೂರು ಸಾವರಖರ್ುಂದ ಮೂ ಸಿರ ರೂಾಯಿಖರ್ಚಾಗುತ್ತೆ ಮೂರ್ ಸಾವರ
ಕಣ ಒಬೊಬ್ರಗ ಒಂದೊಂದು ಸಾವಿರ ಅಂದರೆೆ ಮೂರು ಸಾವಿರ ಆಯಿತು
ಹ್ಮ್ ಹ್ಮ
ನಮ್ಗೊಂದ್ ಎರಡ್ ಸಾವಿರ ಐದು ಸಾವಿರ ಡಮಾರ
ಹ್ಮ್ ಹ್ಮ್ ಹೌದೌ
ಹ್ಮ್ ಏನ್ ಮಾಡ್ತೀವಿ ಹಲ್ವಾ
ಹೌದೌದು
ಮಳೆ ಹನ್ ಇಲ್ವೇನ್ ಆ ಕಡೆ
ನನ್ನೆ ನೈಟ್ ಬಂತವರು ಇ ಬೆಳಗ್ ಬಂದಿಲ್ಲ ನಿೆ
ಬಾಯ್ ಭಯಂಕರ ಮಳೆ ಕಣ ನಮ್ಮ ಕಡೆ
ಹೌದಾ ಇಲ್ಲಿ ಬಂತು
ಹ್ಮ್
ಬಟ್ ಅಷ್ಟೊಂದು ಜೋರಾಗಿ ಬಂದಿರ ಕಡಿಮೆ
ಈಗಲೂ ಅದ ಹುಯ್ಯಂಗೆ ಸ್ಟಾರ್ಟ್ ಆಯತ ಅದೇ
ಇಲ್ಲ ಮೋಡ ಆಗದಪ್ಪ
ಹಾ ಊರ್ ಕಡೆಗೆ ಹೋಗಲ್ಲ ಕಣ ಬೆಂಗಳೂರು ಹೊದಿ ಓದು ಮಾಡಕ್ತದೆ
ಸುಮ್ ಅಲ್ಲ ನಿಮ್ಮ ಊರ್ ಕಡೆ ಮಳೆ ಇಲ್ಲ ಅಂತೆ
ಇಲ್ಲ ಕಣ ನಮ್ಮ್ರ ಕಡೆ ಮಳೆ ಇಲ್ವಂತೆ ಎಲ್ಲ ಹೋದ ಅದ್ ಏನಾಗೈತಂತೆ ಹಾ ಇಲ್ಲಿಗಯ ಬದಲು ಊರ ಅ ಕಡೆ ಕಾರ್ ಹೋದ್ರೆ ಎಷ್ಟೋ ಒಳ್ಳೇದು ಅಲ್ವಾ
ನಮ್ ಕಡೆಗೆ ಅದು ನೀರ್ ಬರಲ್ವ ನಿಮ್ಗೆ
ಹ್ಮ ಈ ಬೋ ಬೋರ್ ಹ ಕ ಬೋರ್ ನೀರ್ ಬಂದ್ರೆ ಏನ್ ಪ್ರಯೋಜನ ಇ ಮಳೆ ಬಂದಿಲ್ಲ ಅಂದ್ರೆ
ಅಲ ಗುರು ಇದರದ ಕಾಲುವವಾಗಿಲ್ ವೇನ್ ಅಲ್ಲಿ
ಈಗ್ ಬರಲ್ಲ ಅದು ಅದು ಭತ್ತ ಬೆಳೆನ ಮಾತ್ರ ಜೂನ ಜುಲೈ ಬಿಡ್ತಾರೆ.
ಅಷ್ಟೇ ನನು ಏನ ಓದತೇನಿ ಏನ ಓದತಿನ ಹರಂಗಿನ ನೀ ಏನ ಓದತಿ ಯಾರಂಗಿದ್ದ ಬರಲ್ಲೇನ
ಆರಂಗಿ ಇಲ್ಲ ನಮಗೆ ಆರಂಗಿ ಪಕ್ಕದೂರಗೆ ಬರುತ್ತೆ.
ಹಾಗಾಗಿ ಪಕ್ಕದೂರ ಬರುತ್ತೆ ಏನೂ
ಆರಂಗಿ ಇಂದನು ಆರಂಗಿ ಹಾರಂಗಿ ಕಾಲುವೆಗು ಆರಂಗಿ ಕಾಲುವೆಗು ನಮ್ಮ ಹೇಮಾವತಿ ಕಾಲುವೆಗುನು ಒಂದ ಹಾ ಕಮ್ಮಿಯ ಒಂದ ಮುನ್ನೂರು ನಾನೂರು ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಲೆಕ್ಕಕ್ಕ
ಹ್ಮ್ ಹ್ಮ
ಆಕಡೆಕ್ಕೆಲ್ಲ ಹಾರಂಗಿ ಬರುತ್ತೆ ಈ ಕಡೆಕ್ಕೆಲ್ಲಾ ಹೇಮಾವತಿ ಬರುತ್ತೆ.
ಹೌ ನಾನು ಅಲ್ಲಿ ಕೊಡನೂರಲ್ಲ ಇದ್ನಲ್ಲಾ ನೋಡ್ತಿದ್ದೆ ಹೇಮ ಅವತ್ ಮ ಈ ಕಡೆ ಬರದ ಒಳ್ಳೆ ದಿವಸಿ ಪುರ್ ಕಡೆಕೆ ಹಾರಂಗಿ ಕುಶಾಲ ನಗರ ರಾಮನಾಥ್ಪುರ ರಾಮನಾಥ್ಪುರ ಈ ಕಡೆಗೆ ಹಿಂಗೆ ಅರ್ಕಲ್ ಗುಡ್ಗಿ ಈ ಕಡೆ ಒಂದ್ ಊರಗ ಬರದ ಅಷ್ಟೇ ಹ್ಮ್
ಅದೇನಿದ್ರೆ ಈಗ ಭತ್ತ ಭತ್ತ ನಾಟಿ ಸ್ಟಾರ್ಟ್ಗುತ್ತಲ್ಲ ಇನ್ನೇನ್ ಮುಂದಿನ ತಿಂಗಳು ಜೂನ್ ಇದು ಯಾವದೋ ಜೂನ್ ಅಲ್ವಾ
ಹ್ಮ್ ಹ್ಮ್ ಹ್ಮ್
ಹ್ಮ್ ಜುಲೈ ತಿಂಗಳಿಂದ ಭತ್ತ ಸ್ಟಾರ್ಟ್ ಆಗುತ್ತೆ ಅಲ್ಲಗ ಯಾಕ ಸಾರ್ಟ್ಪ್ ಮಾಡತೀವಲ್ಲ.
ಹ್ಮ್ ಹ್ಮ್ ಹ್ಮ್
ಆಗ ಹೇಮಾವತಿ ನೀರು ಬರುತ್ತೆ. ಮಳೆನೇ ಇಲ್ವಲ್ಲ ಏನ್ ನೀರ್ ಬರು ಮಳೆನೇ ಇಲ್ವಲ್ಲ ಏನ್ ನೀರ್ ಬರುತ್ತೆ.
ಎರಡು ತಿಂಗಳ ಮೂರ್ ತಿಂಗಳ ಮೂರ್ ತಿಂಗಳ ಏನು
ಅಲ್ಲಾ ಮಳೆ ಚೆನ್ನಾಗ್ ಸೋನೆ ಮಳೆಲ್ಲಾ ಹೋದಿದ್ರೆ ಹ ಡ್ಯಾಮ್ ಎಲ್ಲ ತುಂಬಿದ್ರೆ ನೀರ್ ಬರೋದು ಡ್ಯಾಮ್ ತುಂಬಿಲ್ವಲ ಇ ಸರಿ
ತುಂಬಿರ್ವೇನೆ ಅರಂಗಿ ಇ ಹೇಮಾವತಿ ತುಂಬಿರ್ರುವಂತೆ
ತುಂಬಿಲ್ಲಾ ನ್ಯೂಸ್ ಲ್ಲಿ ಬತ್ತಿಲ್ಲ ಒನ್ ಡ್ಯಾಮ್ ಮೂವೆ ಮಳೆ ಉದರ್ತಾನೆ ಮಳೆ ಉದ್ರ ಮಳೆ ಉದ್ರತಾನೆ ನೀವು ತುಂಬದ
ಹೌದ ಹೌದು ಹಿಂಗ ಈ ಸರಿ ನೀರ್ ಕೈ ಕೊಡತ್ ಹಂಗ ಮಳೆ ಬೇಕ ಮಳೆ ಬೇಕ ನೋಡ ಹಂಗರ್ ನಾನಿದ್ದಾಗ ನೀರ್ ಮೂ ಇದು ನೋಡ್ತಿದ್ನಾ ಅಲ್ಲೇ ಐತಲ್ಲ ಹೇಮ ಹೇರೂರು ಹೇರೂರ ಹೆೇಮತ್ ಇದಾರ ಅಲ್ಲಿಗೆ ಹೋಗ್ತಿದ್ದೆ ನೋಡಕ್ಕೆ ಗೊರೂರ್ ಗೊರೂರ್ ಗ ಗೋರ್ ಗೊರು ಅಲ್ಲೇ ಪಕ್ಕಕ್ಕೆ ಹೋಗ್ತಿದ್ನ ನೋಡ್ ಹೋಗ್ ಬರ್ತಿದ್ದೆ ಯಾಗ ಒ ಸತಿ ಫ್ರೀ ಆಗಿದ್ದಾಗ ಅಲ್ಲಿಗ ಹೋಗ್ಬಿಟ್ಟು ಆ ಡ್ಯಾಮಜ ಮಾಡ್ಕ್ ಹೋಗ್ ಏನ ಟಮ್ ಬಿಡ್ತಿರ್ಲಿಲ್ಲ ಹ್ಮ ಬಿಟ್ಟತ ಜ ನನ್ ನೋಕ್ಕೊಂಡು
ಹ್ಮ್
ಹ್ಮ್
ಇನ್ನೇನ್ ರಾ ರಾಮನಗರದವ್ರು ಅಪ್ಲೈ ಮಾಡಿದಾರಂತೆ
ಯಾರ
ರಾಮನಗರದಿನ ಪತ್ತಿ ತಲಪ ಅಬ್
ಹಾ ಹಾ ಹಾ ಹಾ ಹಾ ಹಾ ಹಾ
ಹ ಹಾ ಅವ್ರು ಅಪ್ಲೈ ಮಾಡಿದಾರಂತೆ ಮತ್ತೆ ಇಲ್ಲಿಗೆ ಸೆಟ್ಲ್ ಆಯ್ತಾರಂತೆ ಏ ಮಕ್ಳ ಕಟ್ಕೊಂಡ್ ಹೆಂಗ್ ಮಕ್ಳ ಕಟ್ಕೊಂಡು ಏನ್ ವರ್ಕ್ ಮಾಡ್ತಾರ ಅಲ್ವಾ
ಮಾಡಲಿ ಬಿಡ್ಗರು ಎಲ್ಲಾರ್ಗೂ ದುಡ್ಡಿದ ಮೇಲೆ ಆಸೆ
ನೌದು ಆ ಬೆಟ್ಟ ಹತ್ತಿ ಬೆಟ್ಟ ಇಳ್ದ ಅಲ್ವಾ
ಹ ಹ
ತುಂಬ ಕಾಂಪಿಟೇಷನ್ ಐತೆ ಹ
ಜಾಬ್ಗಳು ಕಾಂಪಿಟೇಷನ್ ಐ್ತಪ್ಪು
ಹ್ಮ್ ನೈಂಟಿ ನೈನ್ ಪರ್ಸೆಂಟ್ ತುಂಬಾ ಕಾಂಪಿಟೇಷನ್ ಆಯ್ತ ಕಣ ನೀನ್ ಅಪ್ಲೈ ಮಾಡ್ತರ ಅದು ಒಳ್ಳೇದಾಯ್ತು
ಕಾಂಪಿಟೇಷನ್ ಒಳ್ಳ ಅ ನಾನ್ ಅದಕ್ಕೇಏನನೆ ತುಂಬಾರ್ ನಿರ್ಧಾರ ತಗೊಳ್ಳಕ್ ಹೋಗ್ಲಿಲ್ಲ
ಅದು ಒಂದ್ ಹದ್ದು ಹದ್ನಾರಕು ಪೊಸಿಷನ್ ಇದ್ದಿರೂ ಫೈಟ್ ಮಾಡ್ಬೋದಿತ್ತು
ಹ್ಮ್
ಇರೋದೇನು ಹಾಕಲ್ಲ
ಹೌದೌದು ನಾಲ್ಕ್ ಪೊಸಿಷನ್ಗೆ ಮಾಡಕ್ ಕಷ್ಟ
ಕಷ್ಟ ಆಮೇಲೆ ಜಿಯೋಗ್ರಫಿನೇ ದೊಡ್ಡದಿರುತ್ತೆ
ಹ್ಮ್ ಹ್ಮ್ ಕೆಸ ಆಬಡದು ಹ್ಮ
ಜಿಯೋಗ್ರಫಿನೇ ದೊಡಿದ್ದಾಗ ವರ್ಕ್ ಮಾಡೋ ಹಾಂ
ಹ ಗಾಳಿ ಬೀಸ ಆಯ್ತಲ್ಲಪ್ಪಾ ಫೋನ ಮಾತಾಡತ್ತೆ ದವಿ ಗಾಳಿ ನೀವ
ಹೌದೌದು
ಹ್ಮ ಈಗ ಬಿಡಪ್ಪ ಹೌದು
ಅದೇನು ಮಾಡಕ್ಕಾಗಲ್ಲ ಹಾ ಎಾನ
ಹೇಳ
ಇನ್ನೇ ಸಮಾಚಾರ ಅಂದ್ರೆ ಏನ್ ಮಧ್ಯಾಹ್ನ ಸ್ಪರ್ಶಿಸಲ್ಲ ಬೋಂಡಾ ಬಜ್ಜಿ ಹಾ
ನಾನೆಲ್ಲ ಎಲ್ಲೂ ಹೋಗಷ ನಂದೆ
ಇಲ್ಲ ಹೊರಗಡೆ ಹೋಗಿರಂಗಿದ್ಯಾಾ
ಇಲ್ಲ ಮನೆ ಹತ್ರನ ಇದೀನಿಲ್ಲ ಹೊರಗಡೆ ಹೋಗ
ವಾಹ್
ಹ್ಮ್
ನ ಅಾರ ಪಹಿಿನ ನಾ
ಹ್ಮ ಏನಿಲ್ಲ ಗುರು ಇನ್ನು ನಾಳೆ ಕೊಡ್ತೀನಿ ಅಂತ ಹೇಳ
ಹ ಇಲ್ಲ ಶುಕ್ರವಾರನ ಕಕೊಂಡು ಹೋಗುವ ಅಂತ ಏಳುವರೆ ಎಂಟು ಗಂಟೆಗೆ ಫೋನ್ ಮಾಡಿದ್ದ ನೈಟು ನಾನ ನಾಳೆ ಹೋಗೋಣ ಅನ್ಕೊಂಡೆ ನಿನ್ನೆ ಹೋಗಿಲಿಲ್ಲ ಇವತ್ತು ಹೋಗಿ ಇಸ್ಕಾಂಟೀನಿ
ಹ್ಮ್ ಸರಿ ಹೋಗಿಸ್ಕೊಂಬ
ಹ್ಮ್ ಹ್ಮ್ ಸರಿ ಗುಗ ಹ
ಸರಿ ಸರಿ
ಹಾ